ಚೆನ್ನಾಗಿದೀಯಣ
ಹ್ಮ್ ಚೆನ್ನಾಗಿದ್ದೀಂರಿ ಆಂಟಿ ನೀವು
ಹ್ಮ್ ಚೆನ್ನು ಟರ್ಟಿ ಸಲ ಆಯ್ತಾ
ಹ್ಮ್ ಆಯ್ತು ಚಪಾತಿ ಅದು ಗ್ರೀನ್ ರಮ್ಸ್ ಪಲ್ಯ ಮಾಡಿದ್ಲು
ಹೌದಾ ಹೆಸ್ರುಕಾಳ ಪಲ್ಯನ ಚೆನ್ನಾಗಿತ್ತ ಪಲ್ಯ ಚಪಾತಿ ನಮ ನಾನ್ ಪಲಾವ್ ಮಾಡಿದ್ದೆ ವೆಜಿಟೇಬಲ್ ಪಲಾವ್ ಟಮಟ ಕುರ್ಮಾ ಮಾಡಿದ್ದೆ ಅದರಲ್ಲಿ
ಅದ ಟೊಮಾಟೊ ಕುರ್ಮಾ ಮಾಡಿದೆ ಹೆಂಗಂಟಿ ಮಾಡದ ಟಮೊಟೊ ಕುರ್ಮಾ
ಅದಾ ನಾನ್ ಯಾವಾಗ್ೂ ಈರುಳ್ಳಿ ಹಾಕಲ್ಲ ಈ ಸರಿ ಈರುಳ್ಳಿ ನಮ್ಮ ಫ್ರೆಂಡ್ ಹೇಳಿದ್ಲು ಈರುಳ್ಳಿ ಹಕಕ್ ಮಾಡಿದ್ರೆ ಚೆನ್ನಾಗಿ ತಂದಿದಕ್ಕ ಈರುಳ್ಳಿ ಕಟ್ ಮಾಡಿ ಮತ್ತೆ ಒಂದ್ ಎರಡ್ ಮೂರ್ ಈರುಳ್ಳಿ ತಗೋಬೇಕು ಚೆನ್ನಾಗ್ ಸಣ್ಣಿ ಕಟ್ ಮಾಡ್ಕೊಂಡ ಮತ್ತೊಂದ್ ನಾಲ್ಕ್ ಟೊಮೊಟೊ ತಗೊಂಡು ಕಟ್ ಮಾಡ್ಕೋಬೇಕು ಕಟ್ ಮಾಡಡ್ಕೊಂಡು ಅವಾಗ ಫಸ್ಟ್ ಎಣ್ಣೆ ಹಾಕೊಂಡ್ ಅದ್ರ ಸಾಸಿವೆ ಜೀರಿಗೆ ಕರ್ದೇವೆಲ್ಲಾ ಹಾಕಿ ಹ ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗ ಫ್ರೈ ಆಗ್ಬೇಕು ಕರ್ಬೇವು ಅವೆಲ್ಲ ಹಾಕಿರ್ತಿೀವಿ ಎಲ್ಲಾ ಈರುಳ್ಳಿ ಅದೆಲ್ಲ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕದು ಹಾಕಿ ಚೆನ್ನಾಗ್ ಫ್ರೈ ಮಾಡಿ ಆಮೇಲೆ ಟಮಾಟ ಹಾಕದು್ ಟಮಾಟ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗ್ತತ್ತಲ್ಲ ಹಲೋ ಕೇಸಯ್ತ ವಿಣ್ಣ ಹೌದಾ ಟೊಮಾಟೊ ಹಾಕಿ ಚೆನ್ನಾಗ್ ಸ್ಮ್ಯಾಶ್ ಮಾಡ್ಬೇಕ ಅದನ್ನ ಸ್ಮಾಶ್ ಮಾಡಿ ಹ ಕೆಳ್ಸ ಆಯ್ತಾ
ಓ ಕೇಳಿಸದೆ ಹೇಳಿ ಆಂಟಿ
ಹಾ ಚೆನ್ನಾಗಿ್ ಸ್ಮ್ಯಾಶ್ ಮಾಡಿ ಖಾರ ಪುಡಿ ಉಪ್ಪು ಸ್ವಲ್ಪ ಗರಂ ಮಸಾಲ ಹಾಕಿ ಎಣ್ಣೆಲ್ಲ ಫ್ರೈ ಮಾಡ್ಬೇಕು ಅದ್ರ ಜೊತೆಗೆ ಪಲಾವ್ ಜೊತೆಗೆ ಚೆನ್ನಾಗಿರ್ತತೆ ಹ್ಮ್ ಹಗೆ ನೀವ ಮಾಡಲ್ಲ
ಮಾಡಲ್ಲ ಅಂಟಿ ನಮ್ಮಮ್ಮಕ್ ಬರಲ್ಲ ಮಾಡಕ್ಕ
ಹೌದಾ ಮೊನ್ನೆ ಎಲ್ಲೋ ಮೈಸೂರ್ಗ್ ಹೋಗಿದ್ರ ಅಂತ
ಹ ಮೈಸೂರ್ ಅಲ್ಲ ಇದಕ್ಕ ಮೈಸೂರಿಗೆ ಇಂಟರ್ನ್ಶಿಪ್ ಮಾಡಕ್ ಹೋಗಿದ್ದೆ ಇದಕ್ ಹೋಗಿದ್ದು ತಿರುಪತಿ ಪಾಂಡಿಚೆರಿಗ್ ಹೋಗಿದ್ದು
ಹೌದಾ ತಿರುಪತಿಗೆ ದೇವಸ್ಥಾನಕ್ಕೆ ಹೋಗಿದಿಯಾ?
ಹಾ ಅಲ್ಲಿ ಟ್ವೆಲ್ವ್ ಅವರ್ಸ್ ಆಯ್ತುತ ಗೋತಾ? ಪಿಫ್ಟೀನ್ ಅವರ್ಸ್ ಆಯ್ತು ಬೆಳಿಗ್ಗೆ ಮಧ್ಯಾಹ್ನ ಮೂರು ಗಂಟೆಗೆಗ ಹೋಗಿದೇ ಬೆಳಿಗ್ಗೆ ಮೂರು ಗಂಟೆಗೆ ಹೊರಗೆ ಬಂದಿವಿ.
ಅವಾ ಅವ್ವ ಹ ಜನ ಬಾಳ ಇದ್ರೆ ಏನ್ ಅಲ್ಲ.
ಫುಲ್ ರೇಶೂ?
ಹೂ
ಹು
ಎಷ್ಟ್ ಗಂಟೆೆಗೆ ಹೋಗಿದ್ರಿ ಕ್ಯೂಗೆ.
ಕ್ಯೂಗ ಅದೇ ಮಧ್ಯಾಹ್ನ ಎರಡು ಮೂರ ಏನ್ ಆಗಿತ್ತ ಹೋದಾಗ? ಎಲ್ಲಾ ಟಿಫನ್ ಎಲ್ಲಾ ಮಾಡ್ಕೊಂಡ. ಬೆಳಿಗ್ಗೆ ಬಂದೀವಿ ಮತ್ತೆ.
ಹಬ್ಬಾ ಅವ್ವ ಮತ್ತ ರಾತ್ರಿ ಊಟ ಮಧ್ಯಾಹ್ನ ಊಟ ಎಲ್ಲಾ?
ಎಲ್ಲ ಅಲ್ಲೇ ದೇವಸ್ಥ ಅದು ಕಂಪಾರ್ಟ್ಮೆಂಟ್ಗ ಹಾಕಿ ಕೊಡ್ತಾರಲ್ಲಾ?
ಅವರ ಫ್ರೀ?
ಕಂಪಾರ್ಟ್ಮೆಂಟ್ ದಾಗಾ ಕೊಟ್ಟಿದ್ರು ಅದೇ ಪ್ರಸಾದ ಹೇಳ ತಾರ ಪ್ರಸಾದ ಕಂಪಾರ್ಟ್ಮೆಂಟ್ ಅಗ
ಹ ಅಂದ್ರ ಅನ್ನ ಸಾಂಬಾರ್ ಕೊಡ್ತಾರ ಏನ್ ಉಪ್ಪಿಟ್ ಅಂತ ಅದ
ಬಿಸಿಬೇಳೆ ಬಾತ್ ಕೋಟಿದ್ರು ಮೂರಪ್ಪತ್ತು. ಅದೇ ಬಿಸಿಬೇಳೆ ಬಾತ್?
ಹ ಹ ಹೌದ ತಿರುಪತಿ ಒಂದೇನ ಇನ್ನ ಏನ್ ನೋಡಿದರಿ ಆ ಪಾಪನಾಶಿನಿ ಅಲ್ಲಿ ಹೋಗಿದ್ರೆ.
ಪಾವನಾಶಿನಿ ಮತ್ತೆ ಇದು ಏದ ಆ ಆಕಾಶಗಂಗಾ ಜ ಚಪಾಳಿ,
ಹು ಹು ಹು
ಅ ಎಲ್ಲಾ ಅವ ತಮ್ಮ ಇದು ಎಲ್ಲರೂ ಸೇರಿ ಮೂರ್ ತಾರ ಅಂತ ಹೇಳಿದ್ರಿ ಆತ ಬರೇ? ಹದ್ನ ಹದ್ನಾರನೂರಾಗ ಎಲ್ಲಾ ತೋರ್ಸ್ಬಿಟ್ಟ ನಾ ಮಾತಾಡಿ.
ಅಬಾ ಅಬ್ಬಬ ಹೂ
ಹಾ ಒಬ್ಬ್ರಿಗೆ ಅಲ್ಲ ನಾವು ಆರು ಜನ ಇದ್ದ ಇದ್ವಿ ಆರ್ ಜನಕ್ಕ ಆರ್ ಸಾವಿರ ಹೇಳಿದ್ರು ಆರ್ ಸಾವಿರಂದ ಮೂರ್ ಸಾವಿರ ಹೇಳಿದ್ದಾರೆ.
ಹ
ನಮ್ಮ ತಮ್ಮ ಜಗಳಾಡಿ ನಮ್ ಗೊತ್ತ. ಗೊತ್ತ ಇರೋರ ಇದಾರ ಹಂಗ ಹಿಂಗ ಅಂತ ಹೇಳಿ ಅ ಬರೇ ಹದ್ನಾರ ನೋಡಕ್ ಹೋಗುಣ ಬಾ ಹದ್ನಾರನೂರಾಗ ಏಳ್ ಪ್ಲೇಸ್ ತೋರ್ಸ್ಯಾನ.
ಹ ಬಾಬ ಚೆನ್ನಾಗ್ಬಿಡು ಹೆಂಗು ತಲೆ ಓಡಸಿ
ಹ ಹೂ ಅವನು ಈ ಊರಾಗಿರ್ತ ಇರತ್ತನಾ ಅಲ್ಲ ಗೂಡಸ ನ್ಯಾಗ ಅವಿನಾಶ ಅಂತ ನಮ್ಮ ಮಾಮನ ಮಗ,
ಹಾ ಹ
ಹೂ
ಅವನಾ?
ಹಾ
ಹೂ ಮತ್ತ ಇದು ಅವರಗೇ ವೆಹಿಕಾಲ್ ಮಾಡ್ಕೊಂಡ್ ಹೋಗಿರ ಏನ್ ಎಲ್ಲಾ? ಇಷ್ಟ ಅಂತ ಅಮೌಂಟ್ ಮಾತಾಡ್ಕೊಂಡವ
ಹ ವಹಿಕಲ್ ಗೆ ವಹಿಕಲ್ಗೆ ಅಷ್ಟು ಫೋರ್ಟೀನ್ ಹಂಡ್ರೆಡ್ ಕೊಟ್ಟು ಹೋಗಿದ್ದು. ಮತ್ತೆ ಇಲ್ಲಿ ಹ ತಿರುಪತಿಯಾಗ?
ಹ್ಮ್ ಎಷ್ಟೊತ್ತಗ ಹೋದ್ರಿ ಅದಕ್ಕ
ಅದಕ್ಕಾಷ್ಟ ಒಂದ್ ಗಂಟೆಗೆ ಹಂಗ ಟ್ವೆಲ್ ಕ್ಲ ಟ್ವೆಲ್ ಒ ಕ್ಲಾಕ್ ಹಂಗ ಹೋಗೀವಿ ಲೆವೆನ್ ತರ್ಟಿ ಟ್ವೆಲ್ಗೆ
ಹ್ಮ
ಲಗೇಜ್ ಎಲ್ಲ ಹಂಂಗಗೆ ಇಟ್ಕಂಡ್ ಹೋಗಿದ್ವಿ
ತಗೊಂಡ್ ಹೋಗ್ಬಿಟ್ಟಿ ಲಗೇಜ್
ತಗೊಂಡ್ ಹೋಗ್ಬಿಟ್ಟಿ ಅಲ್ಲಿ ರೂಮ್ ಗಿಡಮ ಅಂದ್ರೆ ರೂಮ್ಗಳು ಸಿಗಿಲ್ ರೂಮ್ ಮಾಡಿದ್ವಿ ಫಸ್ಟ್ ಡೇ ಅಲ್ಲಿ ರೂಮ್ ಆಗಿಟ್ವಿ ಟ್ವೆಂಟಿ ಫೋರ್ ಅವರ್ಸ್
ಹಾ
ಆಮೇಲೆ ರೂ್ ಮಾಡಿದ್ಮೇಲೆ ಅದ ಟ್ವೆಂಟಿ ಫೋರ್ ಅವರ್ಸ್ ಮುಗ್ದಿತ್ತು ಅದಕ್ಕೇನ ಲಗೇಜ್ ಎಲ್ಲಾ ಎಲ್ಲಿ ಇಡದ ಅಂತೇಳಿ ಹಂಗೆ ತಗೊಂಡು ಹೋಗ್ಬಿಟ್ಟೀವಿ
ಹ ಹಾ
ನಂಗೆ ಕೇಳಕ್ ಬಿಡ್ತಾರಾ ಅಂತ ಅದು ಕೂಡ ಮಾತಾಡ್ಬಿಟ್ಟೀವಿ
ಆ ಕೆಳಗ್ತಿೀರ್ಪ ಅದೆಲ್ಲ ತೋರ್ಸ್ಕೊಂಡಂಡ್ ಕೆಳಗ್ ಬಿಿಟ್ಟು
ಕೇಳಕ್ ಬಿಡಾಕ್ಕ ಹ್ಮ ಎಲ್ಲಾ ಎರಡ್ ಸಾವಿರದಾಗ ಈಗ ಎಲ್ಲ ಮುಗ್ದ್ಬಿಟ್ಟತೆ ಅದು
ಚೆನ್ನ್ ಬಿಡಿಂಗ ಕೆಳಗ ನವು ಹೋಗಿರಿ ಮತ್ತೆ ಲೇಜ್ ಹೊತ್್ೊಂಡ ತಿಗದೇನಿಲ್ಲಟ್ರ್ಯಾಕ್ ಸಂಗಿಟ್ ಟ್ಟಿರಲ್ಲ ಎಲ್ಲಾ ಎಲ್ಲೇಜ ಹ್ಮ ಹನ್ನೆರಡು ಗಂಟೆಗೆ ಹಂಗ ಹೋಗಿ ಎಷ್ಟ್ ಗಂಟೆಗೆ ಮುಗೀತು ನೋಡೋದೆ ಎಲ್ಲ
ನೋಡದೆ ಎಲ್ಲಾ ಮೂರ್ ಗಂಟೆ ಐದ್ ಗಂಟೆಗೆಲ್ಲಾ ಮುಗಸ್ಬಿಟಾನಾನ್ ಅಂದ್ರೆ ಎಲ್ಲಾ ಕೆಳಗ ಇಳೆಯದು ಮೇಲೆ ಇದು ಅವೇ ಇದು ಜಾಸ್ತಿ ಜಾಸ್ತಿ ಹೊತ್ತ ಇತ್ತು ಒಂದೊಂದು ನೋಡ್ಬರಕ್ಕ ಅಂದ್ರೆ ಒಳ ಹಾಕಿದ ಫುಲ್ಲ ಗುಡ್ಡ ಏರ್ಬೇಕು
ಯಾರಾದ ಹೇಳಿ ಏದು ಅದಕ್ ಟೈಮ್ ತಾಣ್ತತಲ್ಲ
ಟೈಮ್ ತಗಂತು ಅದಕ್ಕೆ ಆರು ಗಂಟೆ ಐದು ಗಂಟೆಗೆ ಮುಗ್ದ ಎಲ್ಲ ನೋಡೋದು ಅ ಬೆಳಿಗ್ಗೆ ಹನ್ನೊಂದ್ ಗಂಟೆಗೆ ಹನ್ನೊಂದಂದು ಒಂದ್ ಒಂದ್ ಗಂಟೆಗೆ ಹಂಗ ಸ್ಟಾರ್ಟ್ ಮಾಡಿದ್ದು
ಹ್ಮ್ ಹ್ಮ್ ಹ್ಮ್
ಐದು ಐದ ಐದುವರೆಗೆ ಹಂಗ್ದಿತ್ತುು
ಹ್ಮ
ಆ ಮುಗಸೊಂಡು ಹೋಗಿ
ಹ್ಮ್ ಹ್ಮ್ ಸಾಯಂಕಾಲ ಇಳ್ದ ಮತ್ತೆ ನಾವತ್ತೆ ಬಿಟ್ರ
ಹಹ ಬಿಟ್ಟು ಕೆೇಳಕ್ ಬಂದೀವಿ ಬಂದು ಮತ್ತೆ ಪಾಂಡಿಚೇರಿಗೆ ಹೋಗಿವಿ
ಅಲ್ಲ ಅಲ್ಲಿ
ಪಾಂಡಿಚರಿಗ್ ಹ್ಮ್ ಬಸ್ ಮಾಡ್ಕೊಂಡಿದ್ವಿ ಅಲ್ಲ ಅಫ್ರೆ ಕಸಿನ್ಸ್ ಅಷ್ಟೇ
ಹ್ಮ್ ಹ್ಮ್ ಹ್ಮ್ ಹೌದೌದು ಅಂದ್ರೆ ಅಲ್ಲಲ್ಲಿಂದ ಏನ್ ಟ್ರೈನಾ
ಅಲ್ಲ ಇಲ್ಲ ಅಲ್ಲಿ ಬಸ್ಸು ಸೀಟರ್ ಎ ಸಿ ಸೀಟರ್ ಬಸ್ಸು ಬಸ್ಗಳು ಮಸ್ತ್ ಇದಾವ ಅಲ್ಲಿಂದ
ಅಲ್ಲಿ ನಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗ್ತತ್ತು
ಪಾಂಡಿಚೇರಿ ಎಏಟ್ ಅಂಡ ಫೋರ್ ಅಲ್ಲಿಂದ ಒಂದ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್
ಅವ ಭಾಳ ದೂರ ಐತ ಹಂಗಾದ್ರೆ
ಹ್ಮ್ ರಾತ್ರಿ ಹೇಳಿ ಬೆಳಿಗ್ಗೆ ಹೇಳ್ತೀವಿ
ಹ್ಮ್ ಹ್ಮ್ ನೈಟ್ ಪೂರ್ತಿ ಜರ್ನಿ ಹಂಗಾದ್ರೆ ಸೇಮ್ ಅದನ್ನು ಬೆಂಗ್ಗಳೂರು ಹಂಗ ಇದಿದ್ದಂಗ ಮೈಸೂರು ಹೈದ್ರಾಬಾಾದ ಹ್ಮ್ ಹ ಹಂಗೆ ಅದನ್ನ ಲಾ ಹಂಗಗೆ ಐ್ತೆ
ಹ್ಮ್
ಹ್ಮ್ ಅಲ್ಲೇನ್ ನೋಡೋದಿತ್ತ ಪಾಂಡಿಚೇರನಲ್ಲಿ
ಅಲ್ಲಿ ಕಾರ್ ರೆಂಟ್ ತಗೊಂಡು ಫುಲ್ಲ ಎಲ್ಲಾ ಓಡಾಡವಿ ಇದು ಫ್ರೆಂಚ್ ಕಾಲನಿ ವೈಟ್ ಫೀಲ್ಡ್ ವೈಟ್ ಅದು ಅದೆಲ್ಲ ನೋಡಿವವಿ
ಹ್ಮ
ಹ್ಮ ಮತ್ತೆ
ಪ್ಲೇಸ್ಾ ಇದಾವ ಇಸ್್ಟಾರಿಕಲ್ ಪ್ಲೇಸ್ ಏನ ಅಲ್ಲ ಮಾಮೂಲ್
ಮಾಮೂಲ್ ಪ್ಲೇಸಸ್ಸು
ಇಷ್ಟದಕ್ಕಲೆೇನಲ್ಲ
ಹ ಹ ಅಲ್ಲ ಅಲ್ಲ
ಹ್ಮ್ ಹ್ಮ್ ಹ್ಮ್
ಹ್ಮ್ ಮತ್ತೆ ಅಲ್ಲೆಲ್ಲಾ ಬೀಚ್ಗಳು ಜಾಸ್ತಿ ಅಲ್ಲ
ಬೀಚ್ ಇದ್ದಾವ
ಹ್ಮ್
ಯಾವ ಬೀಚ್ ಐತೆ
ಸೆನೆಟರಿ ಬೀಚು ಮತ್ತೆ ಪ್ಯಾರಾಡೈಸ್ ಬೀಚ್
ಹ್ಮ್ ಹೋಗಿದ್ದ
ಮತ್ತೆ ಇನ್ನ ಹ್ಮ ಬೀಚ್ ಕೂ ಜಾಸ್ತಿ ಮೂರ್ ನಾಲ್ಕ್ ಬೀಚ್ ಹೋಗಿದ್ವಿ
ಅಬ್ಬಾ ಅಬ್ಬಬ್ಬಾ ಅಬ್ಬ ಚೆನ್ನಾಗಿ ಎಂಜಾಯ್ ಮಾಡಿರ್ತೀರಿ ಬೀಚ್ನ
ಹ್ಮ್ ಫುಲ್ಲ ನೀರೆಲ್ಲ ಆಟಾಡಿ ಕೂಡ
ಹ್ಮ್ ಉಪ್ಪ ಅಂದ್ರೆ ಉಪ್ಪಲ್ಲಾವು ನೀರು
ಜಾಸ್ತಿ ಉಪ್ಪು ಕಣ್ಣೆಲ್ಲ ಉರ್್ದ್ ಬಿಿಟ್ಟ ನೀರೆಲ್ಲ ಆಡ್ಬೇಕಾದ್ರೆ
ಹೌದೌದು ಕಣ್ಣಾಗ ಹೋದ್ರೆ ಉಊರಿ ಗಂಟ್ಲಾಗ ಹೋದ್ರೆ ಬಾಯಾಗ ಒಂದ ನ ನೀಿ ಹೋದ್ರೆ ಮುಗ್ದೋಯ್ತು ಕತೆ ಉಪ್ಪು ನೀರು ಹ್ಮ ನುಂಗಕ ಆಗಲ್ಲ ಮೂಗ ಎಲ್ಲ ನೆತ್ತ ಗದ್ರೆ ಮೂಗೆಲ್ಲ ಉರಿ
ಹ್ಮ್ ಹ ಎಲ್ಲಾ ಡ್ರೆಸ್ ಒಳಗೆಲ್ಲಾ ತಿಂಡಿ ಇಟ್ಬಿಟ್ಟಿತ್ತು ಆಮೇಲೆ ಮತ್ತೆ ರೂಮ್ಗ ಹೋಗಿ ಅಲ್ಲಿ ರೂಮ್ ತಗೊಂಡಿದ್ವಿ ಸೆವೆಂಟೀನ್ ಹಂಡ್ರೆಡ್ ಒಂದ್ ರೂಮ್
ಹ್ಮ
ಹ ಆರು ಜನಕ್ಕೂ ಸೇರಿ ಒಂದೇ ರೂಮ್ ತಗೊಂಡಿದ್ವಿ ಮೂರ್ ಬೆಡ್ ಏನೋ ತ
ಹ್ಮ್ ಹ್ಮ್ ಹ್ಮ್
ಹ ಮತ್ತೆ ಅಲ್ಲಿ ರೂಮ್ ತಗೊಂಡಾಗ ಮತ್ತೆ ಹೋಗಿ ಸ್ನಾನ ಮಾಡಿ ರಶ್ ಮಾಡ್ಕೊಂಡಿವ
ಹ ಮತ್ತೆ ಅದು ಉಪ್ಪು ನೀೀರಲ್ಲ ಉಸುಗು ಬಿಸುಗು ಎಲ್ಲಾ ಇರಿಟೇಷನ್ ಹಂಗಾಗಿ ಮತ್ತೆ ಒಳ್ಳೆ ನೀರಿಂದ ಒಂದ ಫ್ರೆಶ್ ಅಪ್ ಆಗ್ರೆ ಅವಾಗ ಫ್ರೆಶ್ ಅನಸುತ್ತೆ ಆಟ ಆಡಕ ಖುಷಿ ಖುಷಿ ಅನಿಸ್ತದ ಬೀಚಲ್ಲಿ
ಹಾ ಆಟ ಆಡಿದ್ನೆಲ್ಲ ಸಿನಿಮಾ ಕಾಣಿಸತೈತೆ ಎಲ್ಲ ಮೈ ಎಲ್ಲ ತಿಂಡಿ ಎದ್ಬಿಟ್ಟಿತ್ತು
ಹೌದು, ಕಟ್ತಾ ಬರ್ತದ ಮತ್ತೆ ಉಪ್ಪು ನೀರಲ್ಲ ಆದ್ರೆ ಸ್ಕಿನ್ ಪ್ರಾಬ್ಲಮ್ ಎಲ್ಲಾ ಹೋಗ್ತಕ್ಕಂತರೋಪ ಸಾಲ್ಟ್ ವಾಟರ್ನಲ್ಲಿ ಏನಾದ್ರೂ ಕಟ್ತಾ ಇದ್ರೆ ಎಲ್ಲರೂ ಇದ್ರೆ ಲ್ಲ ಅದಕ್ ಇರಿಟೇಷನ್ ಅಂದ್ರೆ ಆ ಬಬೇಕು ಸ್ವಲ್ಪ ತಾಡ್ರೆ ಏ ಏನು ಆಗಲ್ಲ ಗಂಟೆಗಟ್ಟಲೆ ಗಂಟೆಗಟ್ಲೆ ಯಾವುದಾದರೂ ಅತ್ಯ ಆದ್ರೆ
ಅರ್ಧ ಗಂಟೆ ಆಡಿರುವ ಅಷ್ಟೇ ನಾವು ನೀರಾಗ ಅರ್ಧ ಗಂಟೆ ಆಗಿಲ್ಲ ನನ್ ತಮ್ಮೋರ್ ಬರೇ ಹೊರಗ್ ಬರ್ರಿ ಅಂತ ಕರೆದರೆ ಆಗಿತ್ತು
ಹ್ಮ ಒಂದ್ ಅರ್ಧ ಗಂಟೆ ನಾಡಿಲ್ಲ ನೀವು
ಆಡಿವಿ ಒಂದರ್ಧ ಗಂಟೆ ಆಡಿದ ಅಷ್ಟೇ
ಅದು ನೀರಲ್ಲಿ ಟೈಮಿಂಗೆ ಗೊತ್ತಾಗಲ್ಲ ಎಷ್ಟೊತ್ತ ಆಡ್ತಿವಿ ಎಷ್ಟೊತ್ತಿಲ್ಲ ಅಂತ ಅಲ್ಲಿ ಎಲ್ಲಾ ಬೀಚ್ ಪಕ್ಕ ಇರುತಲ್ಲ ತಿಂಡಿಗಳು ಅವು ಕಾಸ್ಟ್ಲಿ
ಹ್ಮ
ಮಾರ್ತಿರ್ತಾರಲ್ಲ ಹೂ ಇವು ಬಾಳ ರೇಟ್ ಹ್ಮ
ನಾವು ಹೋಗಿರತ್ರ ಅವು ಎಲ್ಲಿದ್ದಿಲ್ಲ
ಸರಿ ಮಾಡ್ತೀನಿ ಮತ್ತೆ
ಹ್ಮ್ ಸರಿ
ಹ್ಮ